ಹಲೋ ನಮಸ್ತೆ ನಮಸ್ತೆ ಗುರು
ಹಾ ನಮಸ್ಕಾರ ಹೇಳಿ.
ಇಲ್ಲಿ ನಾವು ಮೈಸೂರಿಗೆ ಬಂದಿದೀವಿ. ಟೂರ್ ಅಂದ್ರ ಟೂರ್ ಪೆ ಒಂದು ಒಂದು ಟೂ ಡೇಸ್ ಟೂರ್ಗೆ ಬಂದಿದ್ದೀವಿ. ಇಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ಪ್ಲೇಸ್ ಇದ್ರೆ ಹೇಳ್ತಿರಾ ಮೊದ್ಲು ನೀವೇನ್ ಬಂದಿರ ಅಂತ ಈ ಕಡೆ ಅಂತ ಅಂದ್ರಪ್ಪಾ.
ಆ ಕಡೆ ಏನು ಬಂದಲ್ಲಪ್ಪಾ.
ಇಲ್ಲ ನೀವ್ ಟೂರಿಗೆ ಬಂದಿರ ಅಂತಂದ್ರಲ್ಲ.
ಅವ ಮೈಸೂರ್ ಅಂತೇಳ ನಾನ ಅವನು ಬಿಟ್ಟೆ.
ಹಾ
ನಾನು ಹೋಗಿದ್ದು ಬರೀ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ್ಯಾವ ಅಂದ್ರೆ ಬಾದಾಮಿ ಪೋಟದ ಕಲ್ಲು ಬಾಗಲಕೋಟೆಯಲ್ಲಿರುವಂತ ಬೇರೆ ಬೇರೆ ವಿರೂಪಾಕ್ಷಿ ದೇವಾಲಯ. ಐಹಳೆ ಮತ್ತ ಕೂಡಲ ಸಂಗಮ್ಮ ಮತ್ತ ಈ ಕಡೆ ಬೆಳಗಾವ್ ಡಿಸ್ಟ್ರಿಕ್ ಎಲ್ಲಿ ಸೌದತ್ತ ಯಲ್ಲಮ್ಮ. ಬಿಜಾಪುರ್ ಡಿಸ್ಟ್ರಿಕ್ಲ್ ಇರುವಂತಹ ಆಲಿಮೆಟ್ಟಿ ಮತ್ತ.
ಹ್ಮ
ಗೋಲ್ ಗುಂಬಸ ಈ ಕಡೆ ಹೋಗಿನ ಆ ಕಡೆ ಹೋಗಿಲ್ಲ ದಕ್ಷಿಣ ಕರ್ನಾಟಕ ಇನ್ನುವರಿಗೂ ಹೋಗೇಯಿಲ್ಲ ಆತಾ.
ಈ ಕಡೆ ಮೈಸೂರು ಮಂಡ್ಯ ಅಕಡೆ ಎಲ್ಲಾ ಬಂದೇ ಇಲ್ಲ.
ಎ ಇಲ್ಲ ನಾ ಆ ಕಡೆ ಹೋಗುದುನು ಇಲ್ಲ ಯಾಕಂದೆ ನಮ್ಮ್ ಭಾಷೆ ಕೂಡ ಅವ್ರಿಗೆ ಅರ್ಥ ಆಗಲ್ಲ. ನಾವು ಹಚ್ಚ ಉತ್ತರ ಕರ್ನಾಟಕ ಭಾಷೆ ನಮ್ಮೋವದಾವೆ.
ಹ ಭಾಷಾ ಅರ್ಥ ಆಗ್ಲಕಂದ್ರೇ ಎನಪ್ಪ ಪ್ಲೇಸ್ ನೋಡ್ಕೊಂಡ್ ಬರ್ಬೇಕ್ತಾನೆ.
ಏ ಆಗದು ಏನ್ ಮರಯ ಆಂತರೆ ನಾವ ಎನ್ ಮಾಡದಳಗೆ ಈ ನಮ್ಮೊವು ಮೋದ್ಲೇ ಬೆರಿಕಿ ಮಾತುಗಳು. ಹ್ಮ್ ಈಡೆ ನಮಗೆ ಸಟ್ಗಳಲ್ಲ ನಮಗೆ ನಮ್ಗೆ ಚಲೋ ಈ ಕಡೆ ನಮ್ ಇರುವಂತ ಪ್ಲೇಸ್ಗಳು ಅಷ್ಟೇ ನೋಡ್ಕಂಡ್ ಹ್ಮ್ ಹ್ಮ್
ಹಂಗೆ ಹೆಂಗೆ ಹೌದಾ
ಹ್ಮ್ ಅನ್ಜನಾದ್ರಿ ಕೊಪ್ಪಳ ಡಿಸ್ಟ್ರಿಕ್ ದಾಗದ ನೋಡು.
ಹೌದು ಅಂಜನಾದ್ರ ಬೆಟ್ಟ ನಾನ್ ನೋಡ್ ಗ ಬಂದೀನಿ ಆದ್ರೆ ಇ ಕಡೆ ಮೈಸೂರು ನೋಡಿಲ್ಲಾ ಅಂತ ಮೈಸೂರ್ ಕಡೆ ಬಂದೆನಿ ನಾನು.
ಹ ನನ್ಗೆ ಅ ಕಡೆ ಎಂಟ್ರೆಸ್ಟ್ ಇಲ್ಲ ನಮ್ ಸೈಡ್ ಯಾಕಂದ್ರೆ ಆ ಕಡೆ ವೆದರ್ಗೆ ನಾನು ಅಡ್ಜಸ್ಟ್ಮೆಂಟ್ ಆಗಲ್ಲ ಅಷ್ಟೇ. ಊಟ ಅಲ್ಲೀ. ಬೇರೆ ವಾತಾವರಣ್ದ ಕ್ಲೈಮೇಟ್ ದಲ್ಲಿ ಎಲ್ಲಿ ಅಡ್ಜಸ್ಟ
ಹೌದ ಅಂದ್ರೆ ನೀವು ಮಂಡ್ಯ ಇಕಡೆ ಮೈಸೂರ್ ಅಕಡೆ ಬಂದೇ ಇಲ್ಲ ನೀವು.
ಎ ಬರಲ್ಲ ಅ ಕಡೆ ಹೋಗೋದೇ ಇಲ್ಲ ಅಂತ ಹೇಳಿಲ್ಲಾ ನಿಮ್ಗೆ. ನೆಕ್ಸ್ಟ್ ಇನ್ ಇನ್ನೇನ್ ಅಲ್ಲ. ಅಲ್ಲ ಇನ್ನೇಮ್ ಕಾಲ್ ಮಾಡಿ ಹೇಳಿದ್ರರು ನಾನ್ ಹೆಸರು ಹೆಸರು ಎತ್ತಕ್ಕ ಹೋಗ್ಬೇಡಿ ನೀವ್ ಆ ಕಡೆ ಹೇಳ್ಯಗೆ. ಯಾಕಂದ್ರೆ ನಮ್ ಬಲ್ಲಿ ಶಿಕ್ಷಕಿ ಇದ್ದಬನು.
ಹಾ
ಸಮಾಜ ಶಿಕ್ಷಕ ಅಂತ ನಂಬಲ್ಲಿ ಬಂದಿದ್ದ ಅವನು ತಮ್ಮ್ ಭಾಷೆಲ್ಲೇನೇ ಪಾಠ ತ್ ನಮ್ ಕಡೆ ಭಾಷೆಗಳನೆ ಹೇಳ್ತಾಲ್ಲ ಅವನು. ಬರೇ ಕತೆ ಹೇಳೋದು ಅಲ್ಲ ಒ ಚೆನ್ನಾಗಿರೋವು. ಪುಸ್ತಕದಲ್ಲಿರುವಂತ ಇದು ತಗೊಂಡು ಹೇಳ್ಬೇಕಿಲ್ಲ ಟಾಪಿಕ್ಕು. ಬರೇಗಡೆ ತಂಮ್ ಡಿಸ್ಟಿಕ್ದೇ ಹೇಳ್ಬಿಡದು ನಾವು ಕಾಂಜ ಪಿಂಜರಾಗಿ ಮುದ್ದೆ ತಿಂದು ಬೆಲ್ದೇವ ನಿಮ್ಮಂಗೆ ಕಟಾಕ್ ರೋಟ್ಟಿ ತಿಂದ್ ಬಳದಾವಲ್ಲ ಹಂಗ ಹಿಂಗ ಅಂತ ಹೇಳ್ಬಿತಾ ನಂದರೀ.
ಅ
ಹಾ
ಹ
ಹೇಳ್ತಾ
ಹ ಹ ಅವವಾಗಿನಿಂದ ಡಿಸ್ಟಿಕ್ ಅಂದ್ರೆ ನಿಮ್ಗ ಆಗಲ್ಲ
ಹ್ಮ್ ನಾಡ್ಜಸ್ಗೆ ಅಂದ್ರೆ ಆಗೋದಲ್ಲ ಅಷ್ಟ
ಹೌದಾ ನಾವು ಈ ಕಡೆಲ್ಲ ಮೈಸೂರು ಇದೆಲ್ಲಾ ಚಾಮುಂಡಿ ಬೆಟ್ಟ ನೋಡಿದೀವಿ ಮೃಗಾಲಯ ನೋಡಿದೀವಿ
ಹ್ಮ್
ಈಗ ಟಿಪ್ಪು ಸಮಾಧಿ ನೋಡ್ಬೇಕಂತ ಹೋಗ ಹತಾ ಇದೀವಿ ಮತ್ತೆ ಅದು ಬಿಟ್ಟು ಬೇರೆ ಯಾವ್ದಾದ್ರು ಪ್ಲೇಸ್ ಇದೆ ನೀವು ಬಾಳ ಓಡ ಓಡಾಡ್ತಿರಲ್ಲ ಈ ಕಡೆ ಈ ಕಡೆ ಅದಕ್ಕೆ ನಿಮ್ಗೆ ಏನಾದ್ ಗೊತ್ತರುತ್ತ ಅಂತ ನಿಮ್ ಫೋನ್ ಹಚ್ಚಿದ್ರು
ಹ್ಮ ಎಲ್ಲಪ್ಪಾ ಅಂತರ ನಾವ್ ಅಂತೇಡಿಿಲ್ಲ ಬಟ್ ಈ ಕಡೆ ಕೇಳೋಣ ಈ ಕಡೆ ಎಲ್ಲಾ ಹೇಳತ್ನ ಸೌದತ್ತಿ ಮತ್ತ ಬನಶಂಕರಿ ಬಾದಾಮಿ ಡಿಸ್ಟ್ರಿಕ್ ನಲ್ಲಿ ಇರುವಂತ
ಹ ಆ ಕ ಆ ಕಡೆ ಎಲ್ಲ ನಾವು ಬಂದಿದ್ದೀವಿ ಹೊಸಪೆಟ್ಟ ಡ್ಯಾಮ್ ಅದೆಲ್ಲ ನೋಡ್ಕೊಂಡು ಹೋಗಿದ್ದೀವಿ
ಹೊಸಪೆಡ್ಡಿ ಡ್ಯಾಮಗೆ ಯಾವ ಹೆಸರು ಇಟ್ರ ಹೇಳ ನೋಡಮ ಹೊಸಪೆಟ್ಟೆ ಡಾಮ್ ನೋಡಂತಾ
ಹ ಬಸವಸಾಗರ ಜಲಾಶಯ
ಹ್ಮ ಅಂದು ನೀವ ಒಬ್ಬ ಎಜುಕೇಟೆಡ್ ಆಗಿ ಈ ಕಡೆ ನಮ್ ಉತ್ತರ ಕರ್ನಾಟಕದ ಒಂದು ಪ್ಲೇಸ್ ಆಗ್ಲಿ ಹಂಗೆ. ಇದ್ರ ತರ ನೋಡಿದ್ದಲ್ಲ ಹಂಗೆ ಎಲ್ಲಾ ಹಾ
ನಾ ಇಲ್ಲ ಈಗ ನಾ ಹೇಳಲ್ಲಾ
ಹಾ ಯ
ಲಾಲ್ ಬಹದ್ದೂರ್ ಶಾಸ್ತ್ತ್ರರಿ ಆಣ ಕಟ್ಟು
ಹ ಲಾಲ್ ಬುದದ್ಧಣೆ ಕೊಟ್ಟು ಬಿಜಾಪುರ್ ಡಿಸ್ಟ್ರಿಕ್ ಇ ಅದು ತುಂಗಭದ್ರ ಆಣೆ ಕಟ್ಟ ಅಂತ ಹೇಳ
ಯಾವ್ದ ಹೇಳು ಹೊಸಮೆಟೆದ ಡ್ಯಾಮ್ ಯಾವ್ದ ಹೇಳು
ತುಂಗಾಭದ್ರ
ತುಂಗಭದ್ರ ಅ ಜಲ ಕ್ ಒಂದ್ ಹೆಸರಿ ಇತ್ತು ಅದ ಆಾಳ್ಮಟ್ಟಿ ನಿನ್ ಆಾಳ್ ಮಟ್ಟಿ ಹೇಳ್ತಾ ಇದೀ ಹೊಸಮಟ್ಟಿ ಹೇಳ್ತಾ ಇದೀ.
ಮಸಪೆಟ್ಟಿದ್ದ
ಅಯ ಇಷ್ಟ ಇಷ ತನಕ ಹಾಲು ಮುಟ್ಟಿದ್ದೆ ಮಾಡಿದ್ದೆ ನಾನು
ಹ್ಮ್ ನಾರಾಯಣಪುರ್ದವು ಬಸವಣೇಶ ಸಾಗರ್ ಕಡ್ಡೆ ಅಂತ ಹೇಳುತ್ತಲ್ವ ಎಲ್ಲಿದ್ದೇನೆ ಎಜು ಹಗೆ ಕಾಂಪಿಟೇಟಿವ್ ಎಕ್ಸಾಮ್ ಯಾಕ ಹತ್ರ ಹ್ಮ್ ಹ್ಮ್ ಹ್ಮ್ ವಸ್ಟ್
ಮತ್ತೆ ಇದು ನಮ್ದ ಯಾದಗಿರಿ ಡ್ಟ ಇ ಬರ್ತದಲ್ಲಾ ಇದು ಬಸವರಾಜ ಬಸವಸಾಗರ ಅಣೆಕಟ್ಟು
ಹ್ಮ್ ಹ್ಮ್ ಅದ್ರಲ್ಲಿ ಬರ್
ಹೌದಾ ಇದು ಇದು ಗೊತ್ತದು ಏನಪ್ಪಾ ಇದ ಯಾವರು ಹಣಸಿಗೆ ಹತ್ರ ಕೋಲಿ ಹಾಳಾಗತ್ತಾ
ಏನ್ ಗೊತ್ತಿಲ್ಲ ಅ್ ನಮ್ಗೆ ನಮ್ ಸೈಡ್ ಇ್ದ ಅಷ್ಟೇ ಕೇಳಿ ಅದ ಬಿಟ್ಟು ಬೇರೆ ಹಳ್ಳಿಗಳು ಗೊತ್ತಿಲ್ಲ
ಅಷ್ಟು ಅಂತ ಕಚಡ ಊರು ಎಲ್ಲಿ ನೋಡಿಲ್ಲಪ್ಪಾ ನಾನು ಹೋಗ್ತಾ ಇದೀವಿ ನಮ್ ಊರಿಗೆ ಹೋಗ್ಬೇಕಂತ ಹೇಳಿ ಹೋಗ ತಾ ಇದವಿ ಅಲ್ಲಿ ನಿಂದಿರ್ಸಿಗಸಿಂದ ನೋಡಿದ್ವಿಪ್ಪಾ ಒಂದು ರೋಡ್ ಸರಿ ಇಲ್ಲ ಒಂದು ಬ ಮನಿಗಿ ಶೌಚಾಲಯ ಇಲ್ಲ ಒಂದು ಕರೆಂಟ್ ಇಲ್ಲ ಅಲ್ಲಿ ಇರೋದ ಜನಗಳು ಎಷ್ಟು ಹೊಲಸ ಹೊಲ್ಸ ಇರ್ತಾರ ಗೊತ್ತಾ ಎಪ್ಪಾ ಹೇಳಬಾರ್ದು ದುರ್ವಾಸಶಿನ ಊರ ಊರನೆ ವಾಶಿನ ಹೊಡತದಲ್ಲಿ
ಹ್ಮ್ ನೀ ಜಾಕ ಮಾಡಿದಲ್ಲ ಮುಂಜಾನೆ ಎದ್ದ ಅಲ್ಲ ಅಲ್ ಅಲ್ಗ ಗಿಲ್ ತಿಕ್ಕಂದಿಲ್ಲ ಇ ಪೋನಲಿ ಸ್ಮೆಲ್ ಬರ್ತಾ ಇದೆ ನನ್ಗೆ ಹ್ಮ್ ಹಲೋ
ಸೀದಾ ಹಂಗೆಲ್ಲಾ ಅನ್ಕಬೇಡಪ್ಪಾ ನಾನ ಎಲ್ಲಾ ಮುಂಜೆಲಿ ಎಲ್ಲಾ ದಿನನಿತ್ಯ ತೆಕ್ಕರೆಗಳನ್ನ ನಾವು ಮುಂಜೇ ಮುಗಿಸಿಿಬಿಡ್ತೇವಿ ನಾವ ಎಲ್ಲಸು
ಇಲ್ಲ ನನ್ಗೆ ಹೆಂಗ ಅಂದ್ರೆ ಫೋನಲ್ಲೆ ಸ್ಮೆಲ್ ಬರ್ತಾ ಇದೆ ನಿಮ್ದು ಹೂ
ಹಲ್ ತಿಕ್ಕೊಂಡೆ ಇಲ್ಲ ಒಂದ ತರ ವಷನೆ ಅದು ಅಲ್ಲ ಅದು ಒಳ್ಳೊಳ್ಳೆ ಪೇಸ್ಟ್ ಬಂದಾವ ದಂತ ಕಾಂತಿ ಬೇರೆ ಬೇರೆ ಕೋಲ್ ಗೇಟ್ ಮ್ಯಾಕ್ಸ್ ಪ್ರೆಸ್ ಆ ತರ ತಿಕೊಳ್ಬೇಕು ನೀವು ಎಲ್ಲರ ಡೂಪ್ಲಿಕೇ ಹಿಟ್ಟ ತಂದು ಅದು ಹಳ್ಳಿಯಲ್ಲಿ ತೊಗಂತ ಕೆಂತಾರಲ್ಲ ಇದ್ಲಿ ಉಪ್ಪು ಎಲ್ಲ ಬಿಡ್ಬೇಕು ಅವು ಮೊನ್ನೆ ನೋಡಿದೆ ನಿನ್ನಲ್ಲ ಹಳದಿ ಹಳದಿ ಆಗ್ಯಾವ ಅಲ್ಲಿ ಹಳದಿ ನಿಂಬು ಯಾವ ಆವೇದಿಕ್ಕೂ ನೀನು
ಆಯುರ್ವೇದಿಕೇ ಬೆಸ್ಟ್ ಅಬ್ಬ ನೀವು ನಿಮೆ ನೀವು್ ಬ್ರಶ್ ಇಿಂದ ತಿಕ್ಕತ್ತೀರಪ್ಪಾ ನೀವು ಶ್ರೀಮಂತ್ರು ಆದ್ರೆ ನಾವು ಬೇನೆ ಕಡೆಯಿಂದ ತಿಕ್ಕತಿ ನಾವು ಬಡವರು
ಮತ್ತೆಷ್ಟ ಟ್ಯಾಕ್ಸ್ ಮೇಲೆ ಬರ್ತದ ನಿಂದ
ನಂದು ಎಲ್ಲಿ ಬರುತ್ತ ಸುಮ್ ಕಾಮಿಡಿ ಮಾಡ್ತೇನೆ ನಾನು
ಹ್ಮ್ ಕಾಮಿಡಿ ಯಾರು ಮಾಡ್ತಾರ ಫೋನ್ಗ ಕಾಮಿಡಿ ಯಾರು ಮಾಡ್ತಾರ
ನೀನೇ ಮಾಡ್ತೀರಿ ಮತ್ತಾರ್
ಹ್ಮ್
ಹಾಂ
ಮತ್ತೆ
ಮತ್ತೆ ನೀನೇ ಹೇಳ್ಬೇಕು
ಹಾ ಹಾ
ಹ್ಮ್
ಹ ಹ್ಮ್
ಇದು ಇದು ಇದು ಹೊಸ ಪಿಸಿ ಬಿುಟ್ರಲ್ಲಿ ಹಾಕಿದೆ ಅ ಸ ನ
ಇಲ್ಲ ನಂದ ಐಟ್ ಬರೋ
ಲ್ಲಾ ಅಂದ್ರೆ ನಸು ಬರಿಬೇಕಕ್ತಾನೆ
ಲ್ಲ ಮಾಡಲ್ಲ ನತು ಐಟ್ ಬರ್ಲ ಸರಿ ಬರಕ್ ಅದು ಕ್ವಾಲಿಫಿಕೇಶನ್ ಕರೆಕ್ಟ್ ಆಗಿಟ್ಟಿದ್ರೆ ಇನ ಸೆಲೆಕ್ಟ್ ಆದ್ರು ಮತ್ ಅಲ್ಲಿ ಹೋಗದ ಅಲ್ಲಿಲ್ಲ ಅಂದ ಎಲ್ಲಾನ ಇದಲ್ಲ ಅದು ಎಜಿಬಲ್ ಇದ್ರ
ಏನಾಗುತ್ತೆ ಏನ
ಬರಿಬೇಕಕ್ ಬರಿಬೇಕಕ್ ನೆಕ್ಸ್ಟ್ ಬರ್ತೀನಿ ನೆಕ್ಸ್ಟ್ ಬರ್ತ ನಪ್ಪ ನಂದದು ನಿಂದು ವಯಸ್ಸು ರಾಯಸ ಚೆನ್ನೈ ಮತ್ತೆ ಎಲ್ಲ
ಹಲೋ
ನಮ್ನಿತ್ ಹಲೋ
ಕೇಳ್ತಾ ಇದಾ
ಈಗ ಫಿಟ್ಟಿದೆನಾ ಈಗ್ ಕಿತ್ತೋಗಿದೇನಪ್ಪಾ ವೈಯರು ಹ್ಮು ಹ್ಮಾ ಹೇಳ್ ಇವೂ ಹೇ ನಾವು ಹೋಗಿಲ್ವಲ್ಲಾ ಹಲೋ ಹಲೋ